ಹಲೋ ಹಲೋ
ಹ
ಎಲ್ದ್ದೀಯಾ ಗುರು
ನಾನ್ ಗದ್ದೆಗೆ ಬಂದಿದೆ ಗುರು.
ಯಾರು ನೀನ್ ಫ್ರೆಂಡ್ ಎಲ್ಲೋ ಹೋಗವ್ನೆ ಅಂತ ಹೇಳ್ತಿದ್ದಲ್ಲ
ರಾಘಣ್ಣಗೊಗವಲ್ಲ
ಹಾ
ಇತರ ಕಂಡ
ಇಲ್ ಇವಾಗ್ ಕೇದಾರನಾಥಗ ಹೋಗಿದಾನಾ
ಹಾ
ಯವತ್ ಹೋಗಿರೋದು?
ಮೂಗೆ ಒಂದು ಆಯ್ತು
ಹಾ ಸೌಂಡ್ ಯಾಕ ಡಿಸ್ಟರ್ಬೆನ್ಸ್ ಮಾತತ ಒಂದ್ ಸ್ವಲ್ಪ ಕೂತ್ ಬಿಡಲ್ಲಿ
ಎನ್ ಲಾ ಪತ್ತೇದನ ಕಾಳಿ ಬಡ್ತಷ್ಟೆ
ಅದೇ ಗಾಳಿ ಬರ್ತ್ ಎನ್ಚರಿ ಗೊರ್ಲಾನ್ತವ್ ಕುುದಲಯ ಏನ್ ಮೋಟ್ರು?
ಏನ್ ಮಾಡ್
ಹಾ ಆಯ್ತಾ ನಾಷ್ಟಾ? ಹ್ಮ ಹಲೋ ಏನ್ ಮಾಡ್ತಾ ಕೂತಿದೆ? ಧನಗ ಸುಮಾರಾಗ್ ಬಂದ್ಬಿಟ್ಟಿದ್ದಾವ, ಹ್ಮ್
ಹಾ ಬಂದವಾ
ಜಾಸ್ತಿ ಈ ಕಡೆ ಈ ಕಡೆ ಊರವ್ರು ಜಾಸ್ತಿಯ ಪಕ್ದ್ ಊರೋರು? ಈ ಕಡೆದೆ, ಈ ಕಡೆ ಅವ್ರ ಜಾಸ್ತಿ ಈ ಕಡೆ ಈ ಕಡೇವ್ರ ಜಾಸ್ತಿ ನಮ್ವಲ್ ದಿಕ್ಕವ್ರ್ ಜಾಸ್ತಿ ನಿಮ್ಮ ಮೇಲ್ ಕಟ್ಟೆ ಒಳ್ಗ್ ಇರೋವ್ರು ಜಾಸ್ತಿ ಹಾ ಹ್ಮ್ ಹ್ಮ್ ಯಾಕ ಸೌಂಡ್ ಗೊರ ಗೊರ ಅಂತದಲ್ಲ ಕಾಳೆ ಬಡತ ಜಾಸ್ತಿ ಇಗತ್ತು ಅದ ಅಲ್ವಾ
ಅದ್ಕಿ ಪರವಾಗಿಲ್ಲ ಇ ಬಿಡಿ ಬಸ್ಬಟ್ರರು ತಣ್ಣಗ ಆಯ್ತಾ ಇಲ್ಲಾಂದ್ರ
ಹ್ಮ
ಸದ್ಕೆಲ್ಲ ಪಿವಂಸು ಜೋಡ್ತಿರ
ಹ್ಮ್ ಹ್ಮ
ಎಲ್ಲ ಬೆಳ್ಬೆಳ್ಗೆ ಎಲ್ಲೋಗಿ ಓತು
ಯಾಕ ನೀವ ಬಂದೇ ಇರಲ್ಲ ಸರಿ ಏನು ಬೆಳಗ್ಗೆ ಆಹ್ ಅದೇ ನಿನ್ಗೆ ನಿನ್ಗೆ ಗೊತ್ತಿರ್ಬೇಕ್ರ ಇಲ್ಲಿ ಓಮ ಕಡಗಿರೋದು ನಮ್ಮ ಮನೆ ಪಕ್ದವರು ಪೋಲೀಸು ಪೊಲೀಸಗಾರ ಅಂತಿದಲ್ವ ನಮ್ಮ ಮನೆ ಪಕ್ಕದಲ್ಲಿ ಈ ಕಡೆ ನಮ್ಮ ಹಂಚೂರಿ ಇಂಚೋರಿ ಮನೆ ಪಕ್ಕದಲ್ಲಿ
ಹ ಏನ್ ಹೇಳೂ
ಅದೇ ಪೊಲೀಸು ಯಾರಂತ ಗೊತ್ತ ಹೇಳ್ತಿದರ, ಗೊತ್ತಾಯ್ತ?
ಹಾ
ಅವ್ರ್ ಮಗ್ಳು ಹೈಯರ್ ಪಾಸಿಷನ್ಗೆ ಹೋಗಾರಲ್ಲಪ್ಪ ಈಗ
ಯಾರು
ರ್ನೋಡು ಅವ್ರ್ ಮನ್ಲಿಗ
ಇಪ್ಪತ್ತು ಆರು ಏಳ್
ಅಹ ಅವ್ರು ಈಗ ನಾ ಯಾರು ಹೇಳ್ದ ಅಂತ ಕೂದತನಿ ನಿಂಗ ಪಕ್ಕ ನಮ್ಮ್ ಮನೆ ಪಕ್ಕದಲ್ಲಿ ಅಂತಂದ್ರ
ಮನೆ ಪಕ್ದಲ್ ಅಂದ್ರೆ ಅವ್ರು ರಾಜಪ್ಪೋರು
ಹಾ ಅವ್ರು, ಅವ್ರ್ ಮನೆಲ್ಲಿ ಒಂದು ಅವ್ರ್ ಅಕ್ಕ ಮತ್ತೆ ಪೊಲೀಸ್ ಅಂತೇಳ್ತಿದಲ್ಲ
ಹಾ
ಅವ್ರೂ ಓ ಇದಂತೆ ಓಮ್ಗಾರ್ಡ್ ಅಂತೆ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
ಅವರು ಹೇಳುದು ಇವ ಮಲ್ಲಾಣ . ಅ ರೋವ್ವಾ ಹೇಳ್ದ್ ಹ್ಮ.
ಮರಣಾರವನ.
ಹ್ಮ್ ಅವ್ರ ಅಯ್ಯೋ ಅಕ್ಕನ ಒಮ್ಗಡ ಅಲ್ವಾ.
ಹಾ ಹಾ.
ಅದ್ರಿಂದ ಅವ್ರೂ ಗೊತ್ತಿರುತ್ತಲ್ಲ ಅಕ್ಕಪಕ್ಕ ಹ್ಮ್
ಏನ ಅವರು ಎಕ್ಸಾಮ್ ಬರ್ದಬಿಟ್ಟುೋಗಿರದ ಹೆಂಗೆ
ಹ್ಮ್ ಹುಂ ಎಕ್ಸಾಮ್ ಏನಿಲ್ಲ ಮಾಮದಿ ಇವ್ನು ಅನ್ನಿಲ್ವನು ಯಾರು ಹ್ಮ್ ಹ್ಮ್ ಯಾರ ಅವನು ಆರಪುರ. ಹ ಆ ಜರ ಕಾಂಟ್ಯಾಕ್ಟ್ ಅನ್ನು ಇದು ಅದೇ ರೀತಿ.
ಏ ಅದೇಏನಿಲ್ಲ ಅದ್ ಅ ಕೆಲಸ ಅಷ್ಟೇ ಬೇಗಂದ್ . ಹತ್ರ ಇಲ್ಲಾ ಅಂದ್ರೆ ಇಲ್ಲಾ.
ಹ್ಮ್
ಆದ್ರ ಮಲ್ಲಾಣ್ . ಪ್ರಮನ್.
ಹಾ ಅವ್ರ ಪಣಂಟು ಮಹೇಸಣ್ಣ ಹ್ಮ್ ನಾನು ಹಂಗೆ ಅನ್ಕಬುಟಿದ್ದೆ
ನಮ್ಮ್ನೆ ನಮ್ಮ ಮಾವ ನಾನೇ ನಮ್ಮ ಮಾವ ಆದ್ರ ಸಿಸ್ ನೀವ್ ಕೊಳ್ಳಾಗಲ್ದಾವ್ರು ಅದೇ ಅಂತಿದ ವ.
ಏನ್ ಆತರನ.
ಒಂಗಡಾಗ ಯಣ್.
ಹಾ ಆತ್ ಏನದ್.
ಹೂ ಹೊಳ್ಕ್ಕಪ್ಪ ಅಂದಿ ಈಗ ದೀಪೋಳಿ ಅಮಾಸ ಅಂತವ ಕೆಲ್ಲ ಕೊಳ್ಳಗಾಲ್ದಲ್ಲಿ ಇದು ಬಸ್ಗಳ್ದು ಫುಲ್ ರಸ್ಸ ಅಲ್ವಾ.
ಯಾರ್ ನಿನ್ ಮಾವಂಗಂತ.
ಹ ಆತರ ಇದ್ ಮಾಡಾಕ . ಆತರ ಇದ್ ಮಾಡ್ರ ಡೈಲಿ ಆರ್ನೂರು ರೂಪಾಯ
ಹ್ಮ ಕಣ ತಿಂಗಳ ಸಂಂಬತ್ ತರ ಕೊಡ್ತಾರ ಅವ್ರಗ ಬರಿ ಒಂದು ದಿನ
ಅಲ್ಲ ಹ ಗಾವು ಒಂದಂದಿನ
ಹ ಹಲೋ ಹಲೋ ಏನುಗೆ ಹಲೋ ಹಲೋ ಹಲೋ. ಹಲೋ ಹಲೋ ಹೇಳೋ. ಹಲೋ ಹಾ ಹೇಳ್. ಕೊನೆ ದಿನನಾ
ಇಲ್ಲ ಕಣಾ ಅದು ಪರ್ಮನೆಂಟ್ ಅಲ್ಲ ಅದ್ಕೆ ಸುಮ್ನಾಯ್ತ್ ನಾವು ಸುಮ್ನದ್ವಿ
ಹ್ಮ್ ಅಲಾ ಗೊತ್ತಾಯ್ತು ಇವಾಗ ಅಂದ್ರ ಆಕಾಯ ಅಕ್ಕ ಪಕ್ಕ ಹೋಗೋ ಬದ್ಲು ಅಂದ್ರ ಬೇರೆ ಕೆಲ್ಸ ಹೋಗಬಹದು ಇಲ್ಲ ಅಲ್ಲೇ ಆದ್ರ ಅದನೇ ಕೊಡ್ತಾರಲ್ಲ
ಹ ಇದ್ರಲ್ಲೇ ಮಾಡ್ಕೋಬಹುದು ಅಲ್ವಾ ನಾವು ಕ್ಯಾಂಟ್ರಿಂಗ್ಲಯ
ಹ್ಮ
ಇದೆ ಎರ್ಡ್ ವರ್ಷ
ನಂಗದೇನ್ ಇಲ್ಲಾ ಹಕೋ ಅದುನ್ನ ಹ್ಮ್ ಹ್ಮ್ ಈಗ ಏಳ ಅದೇಳ ಹಲ್ಲ ಹೇ ಶಿವರಾಜ ಹ್ಮ್ ಇಲ್ಲಿ ಅವ್ನ್ ನಂಬರ್ ಕಾಣಿಸ್ತಿಲ್ವಾ, ಈಗ ಕಾಣ್ಸ್ತೈತಲ ಹನ್ನೆರಡು ನಲ್ವತ್ತಾರು ಹ್ ಒಂದು ನಿಮಿಷ ಇರು ಒಂದೆರಡು ನಿಮಿಷ ಮಾತಾಡ್ ಬಿಡ್ತೀನಿ ಹ ಹಾ ಹೇಳು
ಏನ್ ಮಾಡುವ ಏನ್ ಮಾಡಬೇಕಾದ್ರೆ
ಏನಿಲ್ಲ ಮಾಮೂಲಿ ಅಕೌಂಟ್ ನಂಬರ್ ಆಯ್ತಲ್ಲಾ
ಏಳು ಪ್ರಕಾರ ಮಾಡ್ಬೋದು ತಿಂಗಳು ಎಷ್ಟ ಒಂದ ಎರಡ್ ಮೂರ್ ಇರ್ ತ್ತವಾ
ಹಾ
ಎರಡ್ ಮೂರ್ಗೆ ಎರಡ್ ಮೂರು ಬರಿ ಅಂದ್ರ ಏನೋ ಒಂದ್ ಎರಡ್ ಸಾವಿರ ಆಗ್ಬೋದು ಅಷ್ಟೆ
ಅಷ್ಟೇನಾ
ಅದ್ಯಾ ಅಷ್ಟೇ ಈಗ ಆರಪುರ ಹೊಯ್ತಿದ್ದಾನ ಈಗ ಆಸೋತ್ತರ ಜಾತ್ರೆ ಆಶುತ್ತರ ಜಾತ್ರೆ ಆಯ್ತು
ಇಲ್ಲ ಇವಾಗ ಏನು ಗೊತ್ತಾ ಬೆಂಗಳೂರ್ ಹೋದ್ರ
ಆ ಬೆಂಗ್ಳೂರ್ಲ್ಲಿ ಇಲ್ಲಿ
ಹಾ ಮೈಸೂರಲ್ಲ ನನ್ ಪ್ರಕಾರ ಮೈಸೂರಲ್ಲ ಇರ್ತವ ಟ್ರಾಫಿಕ್ ಇರ್ತವಲ್ಲಾ ಸಿಟಿ ಜನ ಸಿಟಿಲ್ಲಿ ಸಿಟಿ ತನ ಇರ್ತಾವ ಯಾಕೆ ಟ್ರಾಫಿಕ್ ಇರ್ತವಲ್ಲ ಕೊಳಾಗದಲ್ಲಿ ಯಾವಾಗ ಅಂತಂದ್ರ ಅದೆ ಬಸ್ ಸ್ಟ್ಯಾಂಡ್ ಹತ್ರ ಹಾ
ಹಿಂಗ ಈಗ ಅರ್ಥ ಇದ್ ಸರ್ಕಾರದ ದುಡ್ಡಿಲ್ಲ ಅವ್ರ ಬರ ಅವ್ರ ಬರ ಕಾಂಡ ಇಡ್ತಕ ದುಡ್ಡು ಕೊಡ ಇರರ್ರ ಖಾಲಿ ಇದ್ ಮಾಡ ಕುಮ್ತಿಲ್ಲ ಇನ್ ಮಾಡ ಅವ್ರ
ಹ್ಮ್ ಹ್ಮ್
ಸರಿ
ನೀವು
ಏ ಚನ ಆಮೇಲೆ ಹಾಕನ ಬಿಡು
ಹ್ಮ್
ಪಂಚಾಯಿತಿ ಎಲೆಕ್ಷನ್ ಆದ್ಮೇಲೆ ಸುಮನಾಮ ಆಯ್ತಾ ಆಯ್ತಾ ಅಂದಬಿಟ್ಟ ಒಂದು ಭರವಸೆ ಕೊಟ್ಟಣ
ಏನೆಲ್ಲಾ ಇದ್ನ್ನ
ಕಾಲ್ಫ್ ಮಾಡ್ತತಿವಿ ಮಾಡ್ವಿ
ಅಂದ್ರೆ ಏನಾಗತ್ತ ಇವಾಗ ಕಾಲ್ಫಾಮ್ ಮಾಡ್ತಾರ ನಂದ ಪ್ರಕಾರ
ಆಮೇಲೆ ಅವನ್ ಸರ್ಕಾರ ಇನೇನ್ ಹೋಗಟೆಂಬರುವ ನ ಬು ಬುಡಡ ಇದನೆ
ಮಾತಾಡದ
ಹಾ ಇವ್ರೇ ಎಲ್ಲಿ ನೀವಳ್ದಂಗ ಸುಮ್ ಭರವಸೆ ಕೊಡ್ತಾರ್ ಅಷ್ಟೇ
ಹಾ
ನೋಡ್ಬೇಕ್ ದ ಏ ಮಾಡ್ತಾ ಇವಾಗ ಏನ್ ಕಾಲ್ ಮಾಡ್ಬೇಕ್ ತಕನ್ ಚೇರಲ್ಲ ಎಲ್ಲಿ ಬೆಳಗ್ಗೆನಾ. ಹಾ ಲೇಟಾಗ್ ಬಂದ. ನಾನು ಅಜಯ ಹೋಗಿದ್ದೋ ಹೂ
ತಿಲ್ಲಕಣಪ್ಪ
ಕಜಯ ಹೌತುಹಂಗಾರೆ
ಅವರಿಬ್ರೂ ಒಟ್ಟಿಗೆ ಹೋಗ್ತಾರೆ ಹೋದಾಗ. ಹಾ ಏನ
ನಾನು ಹೋಗ್ಬೇಕು ಅಂಗೆ ಅವ್ರ್ ಜೊತೇಲಿ.
ಹ್ಮ್ ಹ್ಮ್
ಹ ಹ ನಮ್ಮ ಬೈದರ ಕೆಲ್ಸ ಹೋಗದಾಗ ಇನ್ನು ಇಲ್ಲಿ ಏನಾರು ಇದ್ದೆ ಅಂತ ನಮ್ ಬೇಜಾರ ಆಯ್ತ
ಬಚಿಿದ್ದಾರ
ಹಾ ಅದ್ಕೇಗ ಹುಡುಕ್ತಾನೆ ಬೆಂಗಳೂರ್ಲ್ಲ ಒಂದು ಶಿಫ್ಟ್ ಇದ್ರ ಒಂದ್ ಹದ್ಿನೈದು ಸಾವಿರನ ಕೊಡ್ಲಿ ಹೆಂಗ ಓದ್ಕೊಂಡಾಗೈತೆ ಅದ್ ಮಾಡದಾಗೈತೆ ಹೆಂಗಾದ ಕತ್ತಕ ಹ
ಹಾ ಹಾ ಈಗೇನ್ ಸಿಫ್ಟಿ ಇಲ್ಲಾ ಅಂತಾನ
ಹಾ
ಶಿಫ್ಟಲ್ಲ ಅಂತನ ನ
ಎನ್ನ
ಶಿಫ್ಟಿ ಲಾಂಚ್ ಅಯಪಿ
ಆ ಶಿಫ್ಟ್ ಇರದ ಗುಳ್ನ ನೋಡ್ತಿದೀನಿ.
ಹ ಹ
ಹಾಲ್ ಹೋದ್ಮೇಲೆ ಯಾವ್ದಾರೂ ಸಿಗುತ್ತೆ ಕಡೆ ಒಟ್ಟಲ್ಲಿ ಹೋಗ್ಬೇಕಕ್ ಅಷ್ಟೇಲ್ಲಿ
ಹ್ಮ
ನಾನು ಅಲ್ಲಿ ಒಬ್ನ ಹದ್ರ ಒಂಂತರಾ ಏನ್ ಗೊತ್ತಾಗ ಏನ್ ಮಾಡಲ್ಲ ಅಂದ್ರ ಅಂದ್ರ ಒಂದ್ಸಲ ರೋಡಿ ಇಲ್ವಲ್ಲ. ಅದಕ್ಕ ಇದುಕ್ಕೆ ಒಂದಗಿರ್ ಸಲುವಾಗಿ ಮಾಡೋಣ ಅಂತ ಅಂದೆ. ಉಳ್ಳೆನು ಕೋಚಿಂಗ್ ಸೆಂಟರಂತಾ ಹು ಕೋಚಿಂಗ್ ಸ್ವಲ್ಪ ಓದ್ತೀನಿ ಅಂತಿದ್ನಪ್ಪ.
ಹ್ಮ್
ಇದೇನೇ ಮಾಡಿದ್ದಾನೆ ಗೊತ್ತಿಲ್ಲ.
ಹ್ಮ್
ಏನ್ ಮಾಡ್ದೆ
ನೋಡದ
ಇನ್ನೇನು ಪ್ಲಾನಿಂಗ್ ಇಲ್ವಾ
ಆಮೇಲ್ ಗೊತ್ತಾಯಿತ್ ತಾ
ಹ್ಮ್ ಎಲ್ಲಾ ಹೋದ್ಮೇಲ್ ಹಓದೈತಾನ